ಕೆಲ್ಸತದ ಹ್ಮ ಆಯ್ತಾನ ಊಟಾ. ಹ್ಮ ಆಯ್ತ ಏನ್ ಮಾಡಿರ ಹೌದು.
ಅನ್ನ ಸಾಂಬಾರು ಅದೇ ಬೇಳೆಸಾರು ಷ ಸಾಂಬಾರ ಒಂದ್ಸರ ಚೆನ್ನಾಗ ಇತ್ತ ಇವತ್ತು ಅಷ್ಟ.
ಹ್ಮ ಯಾಕಂದ್ರೆ ಮಧ್ಯಾಹ್ನ ಏನು ತಿಂದಿಲ್ಲ ಅಲ್ಲಿ ಅದಕ್ಕೆಲ್ಲ ಚೆನ್ನಾಗ
ಆದ್ರ ಇವತ್ತು ಬಿಲ್ಲು ಜಾಸ್ತಿನ ಆಗಿತ್ತು ನಾಮೇ ಕಮ್ಮಿ ದುಡ್ಡು ಕೊಟ್ಟಿದ್ದ.
ಎಷ್ಟ ಎಲ್ಲೋ ಬಿಸ್ಕೆಟ್ ಎಲ್ರೂ ಒಂದೊಂದ
ಎಲ್ಲ ಒಂದೊಂದ ಬಿಸ್ಕೆಟ್ ತಕೊಂಡಿದ್ದು ಎಷ್ಟ ಆಯ್ತು ಹಣೊಂದ್ ಬಿಸ್ಕೆಟ್
ಹಾ ಕೇಳಿದ್ದಿ ತಿರ್ಗಾ ಮತ್ತೆ ಎತ್ತಿ ಮತ್ತೆ ಪವನ್ ಐಸ್ ಕ್ರೀಮ್ ಇಸ್ಕೊಂಡಿದ್ರು.
ಹ್ಮ.
ಮೋಕ್ಷಿತನ ಮೂರ್ ಬಿಸ್ಕೆಟ್ ಮೂರ ಎರಡು ತಿಂಗಳು ಎರಡ ಮೂರ
ಎರಡ ಅನ್ಕೋ
ಹಾ
ನಾನ್ ಎರಡ ಬಿಸ್ಕೆ
ನೀ ಎಡಾ
ಕೆಳಸ್ಕ ನಾ ಎರಡ ಬಿಸ್ಕೆಟು.
ಹಾ
ತ ನಂದಿನಿ ಒಂದ ಬಿಸ್ಕೆಟು.
ಹ
ಎಷ್ಟಯ್ತ ನಾಲ್ಕು. ನಿಂದು ನಿಂದೊಂದು ಬರತ್ತೊಂದು. ಪವಾನ ಮತ್ತೆ ಪವಾನ್ ಚನ್ನ ಇಲ್ಲ ಇಲ್ಲ ಆಯ್ತಾ.
ಹಾ
ಇನ್ನು ಇವ್ಳದು ಎರಡು ಮುಕ್ಷಿತಂದು ಎರಡು. ನಿಂದು
ಹ್ಮ ನ ಹೆಸರ ಹೇಳ್ತೇನೆ ನಂದು ಹ
ಚಕ್ಕಾಕರ್ ಕರೆಕ್ಟಾಗಿ ಅಲ್ಲೆ ಎಂಟ ಒಂಬತ್ತು ಬಿಸ್ಕೆಟ್ ಐತಿ.
ಲೋ ಅದ್ ಮೂರ ರೂಪಾಯಿ ಕೊಡೋದು ಕೊಡ್ತಾ ಇದ್ ಮೊದ್ಲು ನಾವು ವೇನಣ್ಣ ಬಂದು ವೇಣಣ್ಣ ಇಕೊಂಡು ತಿರ್ಗ ಐದ ರೂಪಾಯಿ ಅಂತನ್ನು ನೀನ ಅವರ ಅಂಗಡಿ ನಾ ಬೇಡಣಕತದ ಅಂತ ಐದ ರೂಪಾಯಿ ಆಗ್ತಾ ಇದು ಮೂರ ರೂಪಾಯಿ ಲೆಕ್ಕ ಒಂದ ಲೆಕ್ಕದಲ್ಲಿ ಅದು
ಹ್ಮ ಬುಟಕ ಆಯತಾ ಅದೆಷ್ ಎಷ್ಟ ಆಯ್ತು ಅಲ್ಲೇ ಒಂಬತ್ ಬಿಸ್ಕೆಟ್ ಅಂತಂದ್ರೆ ಎಷ್ಟಾಯ್ತು.
ಐವತ್ತಾಯ್ತು. ಐದ ರೂಪಾಯಿ ಲೆಕ್
ಐದ್ ರೂಪಾಯಿ ಕಮ್ಮಿ ನಲ್ವತ್ತೈದು ಸರಿ. ಐವತ್ತಂದ ಕರೋನ್ ಪಿಗರ್ ಇರ್ಲಿ ಆಮೇಕ್ ಕ್ಲಾಸ್ ಐದ ರೂಪಾಯಿ ಮೈನಸ್ ಮಾಡ್ಕೊಳವು ಇನ್ನು ಚಾಕೊಬ್ಬರ್ ಹತ್ತ ರೂಪಾಯಿದು. ಕೋನ್ ಇಪ್ಪತ್ ರೂಪಾಯ್ದ ಮೂವತ್ತು ಎಂಬತ್ತ ಆಯ್ತಾ.
ಹ ತಿರ್ಗಾ ಹನ್ ಹತ್ತು ಇದು. ಒಂಬತ್ತು ಟೀ ಒಂದು ಕಾಫಿ
ಒಂಬಟಿ ಎಲ್ಲ ಹತ್ತು ಹನ್ನೊಂದ್ ಜನ ಇದ್ದೀ ದೊಟ್ಟು
ಹನ್ನೊಂದ್ ಜನದಲ್ಲಿ ಪವನ ಕುಡ್ದಿಲ್ಲವ
ಕುಡಿರ್ಲಿಲ್ವಾ ಹಾ ಒಂಬತ್ತು ಟಿ ಎಷ್ಟಯ್ತು ತೊಂಬತ್ತು ನೂರು ನೂರ ತೊಂಬತ್ ರೂಪಾಯಿ ಆಯ್ತು
ಹ್ಮ್
ನಮ್ ಕೊಟ್ಟಿತ್ತು ನೂರ ಅರವತ್ತು
ಲಾ ಕಮ್ಮಿ ಆಐನಂಗ ಏನ್ ಅದೇನ್ ಮ್ಯಾಟರ್ಲ್ಲ ಆಯ್ತಾ
ಗೊತ್ತು ಮ್ಯಾಟ್ರ ನ್ ಆಗಲ್ಲ
ಹಲೋ ಆಯಣ್ಣ ಮೋಹನ್ ಅಣ್ಣ ಹಂಗ ಏನ್ ದುಡ್ಡು ನೋಡಲ್ವಾ
ಹ್ಮ್ ನೋಡಲ್ಲ ಇನ್ನೊಬ್ಬನ್ ಗೊತ್ತ ಕುಳ್ಕೊಳಪ್ಪ ಡಮುಕ್ಕ
ಣ
ಹ್ಮ್ ಅವತ್ತು ನಾನು ನೀನು ಪವನ್ ಯಾರ ಕೂತ್ಕ ಕಾಫಿ ಕೊಡಲ್ಲ ಗೊತ್ತಾಗ ಯಫನ ಇದ್ದ
ಹ್ಮ್ ಹೇಳ ಹೇಳ ನೆನಪಿಿಲ್ಲ ಹಾ ಹ ಎತ್ತೀಿ ನಾನು ನೀನು ಹ್ಮ ಗೊತ್ತಾಯ್ತು ಹೇಳು ಸುದೀಪ ಆಮೇಲೆ ಗಣೇಶ ಮಂತ್ರ ಅಲ್ಲ
ಹಗಿದೆ ಇಲ್ಲ ಅಲ್ವಾ ಹ್ಮ್ ಅವತ್ ನಾವ್ ನಾಲ್ಕ್ ಟೀ ಅಲ್ಲಿ ನ ಎಷ್ಟ ಮೂರ್ ಟೀ ಒಂದ್ ಕಾಫಿಯಲ್ಲ ಕುಡದಿದ್ದು
ಹ
ಹಾ ಇಲ್ಲ ಒಟ್ಟು ಐದು ಇದು ಮೂ ನಾಲ್ಕ್ ಕಾಫಿ ನಾಕ್ು ಟೀ ಒಂದ್ ಕಾಫಿ ಅಂತ ಐದು ಐದು ಅಂತಂದ
ನ ಅವತ್ತು ಅದಕ್ಕಿನ್ನ ಮುಂಚೆ ಮುಗಸಿತವರೆಲ್ಲ ಬಂದಿದ್ರು ಅದಕ್ಕಿಂತ ಮುಂಚೆ ಒಂದ್ಸರಿ
ಹ್ಮ್
ಇತ್ತು ಎಕ್ಸಾಮ್ ಇತ್ತು ಎರಡು ಗಂಟೆಗೆ ಅವತ್ತು ಹಂಗೇನುೋ ವೇಣು್ಣ ಇದ್ರ ಕನ್ಫ್ಯೂಸ್ ಮಾಡಕ್ತಾನೆ ಮೋಹನ ಅಣ್ಣ ಇದ್ರೆ ಹಾ ವ್ಣ ಮೋಹನ್ ಎಣ್ಣ ಐತ್್ರೆ ಇರ್ಲಿ ಬಿಡ ಮಗ ಕ್ ಸರಿ ಹಾಕಿವವಿ ನಡಿ ಅಷ್ಟೇ ಇನ್ನ ಹೆ್ಣಿಂಗ್ ಎಪ್ಪತ್ ರೂಪಾಯಿ ಕೊಡ್ಬೇಕ ನಾವು
ಎಪ್ಪತ್ತಲ ಇವತ್ತೊಂದು ನಲ್ವತ್ತು
ಅಲ್ಲ ಬೆಳಿಗ್ಗೆ
ಬೆಳಿಗ್ ಏನಲ್ವತ್ ಮಾಡಿದ್ರೆ
ಬೆಳಗ್ಗೆ ನಲ್ವತ್ತು ಮೊನ್ನೆ ಎಪ್ಪ ಮೊನ್ನೆ ಇಪ್ಪತ್ತೈದು
ಹ್ಮ್
ಮೊನ್ನೆ ಜುನೇದ್ ಬಂದ ಜುನೇದ್ೋದ ಅರ್ಪಿತನ್ ಬಿಡಕ್ ಹೋಗಿದ್ದು ಅಂತ ಹೇಳಿದಿದ್ದಾರೆ ಗಾಡಿ
ಹ್ಮ್ ಗೊತ್ತಿಲ್ಲ
ಮೊನ್ನೆ ಅದೇ ಕೊಡ್ಬೇಕುಕ್ು ಇ್ ಮಾಡ್ಸ್ತಿದವಿ ಸಪ್ರೇಟ್ ಸಪ್ರೇಟ್
ಹ್ಮ್
ಕೋಡ್ ಬುಕ್ಸ್ ಅಪ್ಡೇಟ್ ಮಾಡ್ಬೇಕಾದ್ರೆ ಅರ್ಪಿತಾ ಬಂದ್ಲು ಜುನೈದು ಅರ್ಪಿತ ಇದು ನಾನು ಇವ್ರ ಇದ್ರೆ
ಹ್ಮ್
ಎಲ್ಲ ಆಯ್ತು ಅಪ್ಪಿ ತ ಇಕೊಂಡು ನನ್ನ ಡ್ರಾಪ್ ಮಾಡುವ ಅಂತ ದರ್ಶನ್ಗೆ ಹೇಳ್ದ ದರ್ಶನ್ ಹಾಕೊಂಡು ಡ್ ಹಾಕ ಸ ಡಾಫ್ ಮಾಡತತಿವಿ ಅಂತ ಅವ್ಳ್ ಮುಖಾಯವಂತ ಅಕೌಂಟ್ಲು ಹ ಕೇೇಳಸ್ಕಾ ಆಮೇಲೆ ನಾನಕ್ಕ ನಿಂಗ ಅಂದೆ ನನ್ ರಟಗೆ ಅಂದೆ ಪೆಟ್ರೋಲ್ ಹಾಕ್ಸುದ್ರೆ ಬಿಡ್ತೀನಂದ ನಾನ್ ಅಂದೇ
ಹ್ಮ್
ಇನ್ ದರ್ಶನ್ಿಕೊಂಡು ಇಲ್ಲ ಬಿಡ್ತೀನಿ ಆಯ್ತು ಅಂತಂದ ಆಮೇಲೆ ಅವ್ ನನ್ಗಂದ ನೀನ್ ಬಿಟ್ಬಡ್ಬ ಅಂತ ಬೇಕ್ರ ಬಿಟ್ವಾ ಕತ್ತಿಗಳು ಕೂಡ ಇಲ್ಲಂದ್ರ ಇಲ್ಲ ಆಮೇ ಜನ
ಹೇ ಅವ್ರ ಇಬ್ರು ಏನೋ ನಾಡಿಸ್ಯರಕಲಾ. ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕ. ಹೇಳ ಹೇಳು ನೀ ಕಂಟಿನ್ಯೂ ಮಾಡು ಅದನ್ನ.
ಈಡು ಆಮೇಲೆ ಬ ಆಮೇಲೆ ಅಂಗಡಿಗೆ ಹೋದ್ವಿ. ಕೆಫೆ ಹೋದ್ವಿ ನಾನು ದರ್ಶ ಸಿ ದರ್ಶು ಒಂದ್ ಸಿಗರೇಟ್ ಇಸ್ಕೊಂಡ. ದರ್ಶು ಸಿಗರೇಟ್ ಆಡ್ದ ನಾನ್ ಕಾಫಿ ಮತ್ತೆ ಬಿಸ್ಕೆಟ್ ಈಸ್ಕೊಂಡೆ.
ಹ್ಮ್
ಅದು ನಲ್ವ ಇಪ್ಪತ್ತ ಇಪ್ಪತೈದ್ ಆಗಿತ್ತು.
ಹ್ಮ್
ಆಮೇಲೆ ಹತ್ತು ರೂಪಾಯಿ ಕೊಟ್ಟೆ ನಾನು ಹತ್ತು ರೂಪಾಯಿ ಕೊಟ್ಟ ಇನ್ ಮಿಕ್ಕಿದ್ದು ಅವ್ನು ಹದ್ನೈದು ರೂಪಾಯಿ ಕೊಟ್ ಕೊಡ್ಬೇಕಿತ್ತು ಜುನೇದ್ ಬಂದ. ಬಂದಾನು ಫುಲ್ ಟೀ ಇಸ್ಕೊಂಡ ಅವನೇ ಕೊಡ್ತೀನಿ ಅಂತ ಅಂದ ಫಸ್ಟ್ ಬಿಲ್ಲು. ಲಾಸ್ಟ್ ಅಲ್ಲಿ ಕೈಯ್ ಎತ್ತಿದ ಇಲ್ಲ ಮಗನ ಅತ್ರ ದುಡ್ಡಿಲ್ಲಾ ನೀನೇ ಕೊಡು ಅಂತಂದ. ಆಮೇಲೆ ದರ್ಶು ಇಕೊಂಡು ದರ್ಶು ಫೋನ್ ಚೆಕ್ ಮಾಡ್ತೆ ನೂರು ರೂಪಾಯಿಲ್ಲ
ಮೊನ್ನೆ ನೂರು ರೂಪಾಯಿ ತಿರ್ಗಾ ಮೊನ್ನೆ ಅಂದ್ರೆ ಯು ಏಚ್ ವಿ ಉಚ್ ದಿನ ತಿರ್ಗಾ ಅದ್ರ ಮೊನ್ನೆ ಇದು ಅದನ್ನ ನೆಕ್ಸ್ಟ್ ಕಾಂಕ್ರೀಟ್ ಇತ್ತಲ್ಲ. ಕಾಂಕ್ರೀಟ್ ದಿನಾನೂ ಅವತ್ತು ಬೀಳ.
ಥು ಮೂರು ದಿನ ಮುನ್ನೂರು ರೂಪಾಯಿ ಬೀಳಿಸಿದ ಬಡ್ಡೆತದು
ಅದ ಆಮಿ ತಿಗ ಮ ನೀವೆಲ್ಲ ನಾನ ಅವನು ಬಂದಲ್ಲ ನನ್ ಬಿಡಕ್ ಬಂದಲ್ಲ. ಅವಾಗೇನ್ ಹೇಳ್ತನೆ ಐನೂರು ರೂಪ ರಪಾಯಿ ಕಳೆದೋಯ್ತು ಮಗ ಅಂಗಡಿಗೆ ಮನೆಯಿಂದ ಅಂಗಡಿಗ ಹೋಗದೆ ಐನೂರು ರೂಪಾಯಿ ಕಳೆದೋಯ್ತು ಅಂತ ಹೇಳ್ತಾವ್ನೇ
ಹ್ಮ್ ಕತೆ ಏನು ಮಾಡಕ್ ಕಾಗಲ್ಲಾ ಅವತ್ತು ಹಂಗೆ ನಾನು ಮಾತಾಡ್ತಿದ್ನಾ ಯಾವತ. ಟ್ರಾನ್ಪೋರ್ಟಷನ್ ದಿನ ಅನ್ಕೋ ಮಾತಾಡ್ತಾ ಮಾತಾಡ್ತಾ ನಿನ್ ಚನ್ಮ ಇರ ಬರ್ಲಿ ಎಲ್ಲಾ ಎಲ್ಲಾ ಲೇಟ ಆಗ ಬಂದ್ರಲ್ಲ ಅವತ್ತು.
ಹ್ಮ
ಬಂದ ಅವನ ಜೊತೆ ಮಾತಾಡ್ ನಿಂತಿದಿ ಬಸ್. ಬಂತು ಅರ್ಪಿತ ಬಂದ ಕಣೋ ಬಸ್ ಬರಕಿಂತ ಮುಂಚೆ ಅರ್ಪಿತ ಬಂದ ಬಂದ್ಲಗೆ ಮಾತ್ ಸರಿ ಇರು ಮಗ ಬರ್ತಿನಿ ಅನ್ಬಿಟ್ಟು ಹೋದ ಅತ್ತ ಹೋಗಿ ಏನು ಕುಚ್ಚು ಕುಚು ಅಂತ ಮಾತಾಡ್ತವ್ರ ಅಲ್ಲಿ
ಹ್ಮ
ಅನ್ಕಂದೆ ಆಗ್ಲ ಓಹೋ ನಡೆಸಿದರೆ ನಡೆಸಿ ನಡೆಸಿ ಅಂತ
ಹ ಅಂದೆ ನಾನು ಮದೆವರು ಒಂದೊಂದ್ಸರಿ ನಾನು ಕಾಲೇಜ್ ಹೋಗ್ಬೇಕಾದ್ರೆ.
ಹ್ಮ್
ಅಂತಿದ್ನಲ್ಲಾ ಬಸ್ ಬೆಲ್ ಬತೈದೆ ಅಂತ.
ಹ್ಮ್
ಅವಾಗ ಕೇಳ್ದಾಗ ಅವ್ರು ಇಬ್ರು ಜೊತೆಗಿರ್ತಾ ಇರ್ಲಿಲ್ಲ ನಾನ ನಾನ್ ನೋಡರ ಪ್ರಕಾರ ಮಾತ ಮಾತಾಡ್ ಮಾ ನಗೆ ಚೆಾಗ ಗೊತ್ತತ್ ಮಾತಾಡ್ತಾರೆ ನಾ ಇವ ಕೈ ಇವ್ ಕೈಯಲ್ಲಳಸ್ದೆ
ಯಾರ್ ಕೈಲೇ
ಇವನ ಒಪ್ಕೊಂಡ ಹ್ಹು ಮಗ ಅಡ್ಮಿಷನ್ ಆಗ್ಬೇಕಾರೆ ಫ್ರೆಂಡ್ ಆದ್ಲು. ಮಾತಾಡ್ತಿದ್ದ. ಸರಿ ನೀನುಂತ ಮದೇ ಜಸ್ತಿ ಮಾತಾಡ್ತೀರಿ ಆಕ್ತಾನೆ ಆಗ್ತಾನೆ ನಾವ್ ಯಾಕ್ ಸೆಂಟ್ರಲ್ಲಿ ಅಂತಂದೆ. ಆಮೇಲೆ ಅದು ಬಿಟ್ಟಾಕು ಗ್ರೂಪು ಏನ್ ಏಸ್ ಎಸ್ ಸೂ
ಹ್ಮ್
ಎನ್ ಎಸ್ ಎಸ್ ಗ್ರೂಪ್ ನಾನ್ ತೆಗಸ್ದೆ ನಾನ್ ಏನೋ ಒಂದ್ ಮಾಡಿ ಬಾಳ್ಬಿಟ್ಟ ತೆಗಸ್ದೆ. ಸುಮ್ನೆ ಇರ್ಬೇಕತಾನೆ ತೆಗ್ಸಾಕಾದ್ಮೇಲೆ. ಇವಳ ಹೋಗಿ ಕಂಪ್ಲೇಟ್ ಮಾಡೊಂಡು ಮಾಡ್ಕೊಳ್ಳಿ ಬಿಡು ಬೇರೆ ಗ್ರಪ್ ಹೋಗ್ ಎಷ್ಟರಳ.
ಏನಂತ ಕಂಪ್ಲೀಟ್ ಮಾಡದ್ಲು
ಸರ್ ಯಾಕೆ ಸರ್ ನನ್ನ ಗ್ರೂಪಿಂದ ತೆೆಗೆ್ದಾಕಿದ್ದು ನಾನು ನನ್ಗದೇ ಗ್ರೂಪ್ ಹಗೆಂಗ ಅವರು ನಿಮ ಇಷ್ಟ ಅದು ಅಂತಂದ್ರು
ಹ್ಮ್
ಆಮೇಲೆ ನೀವು ಸುಮ್ನೆ ಆಮೇಲೆ ಜುನಿಯರ್ ಹತ್ರ ಜುನಿಯಾದ್ ಹತ್ರ ಜುನೇದ್ ಏನಡ ಗೊತ್ತಿಲ್ಲ ಆಮೇಲೆ ಜುನೇದ್ ಬಂದ
ಹ್ಮ್
ಅದು ಅದೇ ಟೈಮ್ಗೆ ಅರ್ಪಿತ ಬ್ಲು ಅರ್ಪಿತ ಬಂದ ಆಮೇಲೆ ಅವನ ಕೈಯಲ್ಲಿ ಲೆಟರ್ ಇತ್ತಲ್ಲ ಲೆಟ್ರ ಇತ್ಕ ಬರ ಹೆಸರು ಬರ್ದಿಲ್ಲ ನನಗೆ ಎಲ್ಲಿ ಇದತ್ಕೊಬ ಬಂತು ಹ ಹಡುಗ ಹಿಂಗ ಹೋಗ್ ತಕ್ಷಣ ಸೈಡ್ಗೆ ಹೋಗ ತಕ್ಷಣದ ಹ ಸರಿಯ್ ಹೇಳ್ದ ಏ ಕ ಹುಡುಗ ಬೇಡದ ನಮ್ ಗ್ರೂಪ್ಗೆ ಅಂತಂದ್ರೆ ಇಡ್ಲಿ ಬಿಡ ಮಗ ಇಡ್ಲಿ ಬಿಡ ಮಗ ಅಂತಂದೆ ಅಂದ ಹಲೋ ಬಕಿ ಚ ಅವ್ರ ಅವ್ರಗಿವಸತತೆ ನಮ್ಗೇನು ಜಾಗರ ಅವಳ್ ಬಿಟು ಅವಳ ಬಕ್ ಇಟ್ ಹೇಳಿದ್ರೆ ಅವ್ಳ್ ಕೆಲ್ಸ ಆಯ್ತದೆ ನಿಮ್ಗ ಏನ್ ಆಗಲ್ಲ ಅಂತಂದೆ ಇಲ್ಲ ಮಗ ನಮಗೂ ವಿಸಸತ ನಮಗೂಿಸಸತ ಅಂದ್ರ ನೋಡ್ರರಿ ಅವ್ನ್ಗೂ ಮಾರ್ಕ್ಸ್ ಕಮ್ಮಿ ಕೊಟ್ಟ್ರೆ ಇಡೀ ಇಡೀ ಕ್ಲಾಸ್ ಎಲ್ಲಿ ಒಳಗೊಬ್ರಗ ಜಾಸ್ತಿ ಕೊಟ್ಟರೋದು ಇಡೀ ಕ್ಲಾಸ್ ಅಲ್ಲಿ ಹೇಳ್ದ ಮಗ ಬಕೀಟ್ ಇಡತೆ ಅವ್ಳಗ ಅಷ್ಟೇ ಬಕೀಟ್ ಕೆಲ್ಸ
ನಮ್ಗೆ ಆಗಲ್ಲ ಹೋದ್ಸಲ ಹೋದ್ಸಲ ಅವ್ರೆಲ್ಲಾ ಬಿುಟ್ಟಿದ್ದ್ ಏನ ಕೇಳು ಅವ್ರ ಅವ್ರೆಲ್ಲಾರ್ಗು ಕಂಪ್ಲೇಂಟ್ ಮಾಡ್ಬಿಟ್ಟು ಇವ್ಳ ಅವ್ರೆಲ್ಲಾರ್ಗು ದಿಂಗ್ಸೋಳೆ ಸರ್್ರಗ
ಅದ್ವು ನಾನು ಇವ್ರಗ್ ಹೇಳ್ದೆ ಬ್ಯಾಡವಾಗ ನಮೇಲೆ ನಮಗು ಏನಾನ ಎತ್ತಿ ಎ ಎತ್ತಿಟ್ಟಾಳು ಬೇಡ ನಮ ಗ್ರೂಪ್ಗೆ ಅಂತಂದ್ರೆ ಇಲ್ಲ ಮಗ ಇಲ್ಲಿ ನಮಗೂ ಯೂಸ್ ಇದೆ ನಮಗ ನಮಗೂ ಬಕ ಇಡದೆ ನಮಗ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ್ ಸರಿಯಾಗಿ ಇಟ್ಟಾರೆ ಮಾಗ್ಸು
ಸರ್ರಗೆ ಕೊಟ್ನಾಾಲಯಗ
ತಿರ್ಗ ಎಲ್ಲೋ ಇವಾಗ ಇವಾಗರುಡ ಇಲ್ಲ ಒಂದು ಬಿಟ್ಕೊಡಕೆ ಇವಾಗ್ರು ಇಡಲ್ಲ ಒಂದ್ ಬಿಟ್ಕೊಡೆ
ಏನೋ ಮನೆಡಿ ಇಷ್ಟಾರ್ಕಲ್ಲಾ
ಏನ ಬಿಟ್ಟ
ಅದಂತೂ ಪಕ್ಕ ಇಬ್ರು ಬಸ್ಲಿ ಒಟ್ಟಿಗೆ ಹೋ್ತಾರ ಒಟ್ಟಿಗೆ ಬರ್ತಾರ ಒಬ್ಬರು ಇಿಂದ ಮುಂದ ಹೋಗಲ್ಲ ಗೊತ್ತ ನಿಗೆ ಹ್ಮ್ ಹ್ಮ್
ಅ ನಾನ್ ಏನ್ ಕೇಳವ ನಾನ್ ಬರೋದ್ರೆ ಡ ನ ಬರ ಅವ್ರ ಬರತ್ ಅವ್ರ ಜೊತೆ
ನಾನೂ ಬೈಕಲ್ಲೇ ಬರ್ಬೋದ ಅ ದರ್ಸ ಬೈಕ್ ತರ್ಲ್ಲ ಅಂದ ನಾನ ಬೈಕ್ ತರಲ್ವ ಅಲ್ಲ ಓದ್ ಬೈಕಲ್ಲಿ ಬತ್ತರ ಇ ನೀ ಅವ್ರ ಜೊತ್ ಕ್ತ ಅನ್ಂಬಿಟ್ಟು ನಾನ್ ಬರಾವತ್ ಕವರ್ ಜೊತೆ ನೆಡ್ಕಾ ಬರ್ತೆ ಅಷ್ಟ
ಹ ಸುದೀಪಾ ನಾನ ಇನು ಆಫೀಸ್ ಎತ್ರ್ರ ಬಂದಿರ್ತಾನನೆ ಮಧ್ಯಾಹ್ನ ನೀವು ಇಬ್ರು ಬಂದಾಗ ಸುದೀಪ ನ ಹತ್ರ ಪೇಪರ್ಸ್ಕೊಂಡಂಗ ಯಾರಾರ್ ದರ್ಶನ್ ಜೊತೆಗೆ ಹೋದತ್ತಾನೆ ಆಮೇಲೆ ಅವ ಇಬ್ರು ವಾಪಸ್ ಬರ್ಬೇಕ್ರ ಸುದೀಪ ವಾಪಸ್ ಬಂದ ಯಾಕ
ಅದೇ ನಾ ಟಿಕೆಟ್ ಇಸ್ಕೊಬೇಕ ಅಂತಂದನ್ಬಿಟ್ಟು ಬಂದ ಪಫಾಸ್ಟ್ ಬೇಕ ಹಿಂದ್ ಗಂಟೆ ಆಮೇಲೆ ಈಸ್ ಕಳೆ ಬ ಅ್ರ ಹಾಲ್ ಟಿಕೆಟ್ ಇಸ್ಕಬೇಕ ಬಂದ ಅವರು ಕಂದ ಒೊಂಡ ಕಲ ಅಷ್ಟೇ
ಆಳ್ ಟಿಕೆಟ್ ಯಾರ ಹತ್ರ ಐತೆ
ವರ್ಧಾವತ್ ಏನೋ ಮಳೆ ಬತ್ತತ್ ಅಂದ್ಬಿಟ್ಟು ಅರ್ಧನ್ ಕಾಯಲಿ ಕೊಟ್ಟನಂತೆ ಬ್ಯಾಗ ತಕ್ಕಕೋ ಇರ್ಲಿಲ್ಲಲ್ಲಾ
ಹಾ
ಅದಕ್ ಏನ ಗೊತ್ತಾ ಇವರು ಕರೆಕ್ಟ್ಗ ಮಾತಾಡ್ ್ಬಿಟ್ಟು ಅವ್ನೂರುಕಾನ ಎಷ್ಟು ಸರಿ ರಾಜು ಪನ
ನ ಕರೆಕ್ಟ್ಾಗಿ ಏನ ಏನ್ ಆಗೈತೆ ಇವನ್ ಹೇಳ್ತಿಲ್ಲ ಅಷ್ಟಿದವ್ರು ಎತ್ತಿ ಒಬ್ಬ ಮಾತಾತ ಎದ ಚೆನ್ನಾಗ ಮ ಮಾತಾಸ್ತನ ಅದ
ಈ ತೀನ್ ವರ್ಷ ಪಕ್ಷೆ
ಏಯ್ ಇಲ್ಲ ಜತೆ ಜನ ಮತಸ್ ನನ್ಗೊತಿರ ಪ್ರಕಾರ ಹಾ
ಮೊದಲ್ನಷ್ಟು ಕ್ಲೋಸ್ ಇಲ್ಲ ಯಾರು
ಹ ಮಡಿಕಲ್ಲ ಬಿಡಪ್ಪ
ಹ್ಮ್
ಣ
ಏನ ಯಾಕ ಗೊತ್ತಿಲ್ಲ ಏನೋ ಮಾಡ್ಕೋದತ್
ಸರಿ ಮಾಡ್ತೀನಿಡ
ಹ್ಮ್